ಹಲೋ.
ಹಾ ಏನಿಲ್ಲ ಕಣೆ ಸುಮ್ನೆ ಕೂತಿದ್ದೆ.
ನಿನ್ಗಿಂದ ಒಂದ ಸಹಾಯ ಆಗ್ಬೇಕಿತ್ ಕಣೆ ನನ್ಗೆ ನಿಮ್. ನಿಮ್ಮ ಸೈಡು ಏನೋ ಕರ್ಜಿಕಾಯ ಏನು ಮಾಡ್ತಾರಲ್ಲ.
ಓ ಅದಾ ಸಿಹಿ ತಿಂಡಿ.
ತಿಂಡಿ ನಾನು ನಮ್ದ ರಿಲೇಶನ್ ಮನೆಗ ಹೋಗ್ಬೇಕಿತ್ತು. ಅದ ಮಾಡಿ ಅದಕ್ಕೆ ಮಾಡ್ಕೊಂಡ ಹೋಗೋಣ ಅಂತ ನೀನ. ನೆನಪಾದೆ ನೀನ ಯಾವಾಗೋ ಒಂದಸಲಿ. ತಂದಿದ್ದಲ್ಲ.
ಹೂ ಹೂ ಹೂ.
ಆ ಹಂಗಾಗಿ ನಿಂಗ ಕಾಲ್ ಮಾಡ್ದೆ. ಹೆಂಗ ಮಾಡೋದು ಅಂತ ಕೇಳೋಣ ಅಂತ. ಅದ ಹೆಂಗ ಮಾಡೋದು ಹಂಗೆ ಹೇಳು ಸ್ವಲ್ಪ.
ಫಸ್ಟು ಅದಕ್ಕೇನಂದ್ರೆ ಮೈದಾ ಹಿಟ್ಟ ಅಂತ ಬರತ್ತೆ. ಅದು ಬೇಕು ಮೈದಾ ಹಿಟ್ಟು, ಬೆಲ್ಲ ಮತ್ತೆ. ಮತ್ತೆ. ಕಡ್ಲೆ ಪಪ್ಪು ಅಂತಿರಲ್ವಾ. ಪುಟಾನೇ ಬೇಳೆ ಅಂತೀವಿ ನಾವು. ಅದು ಬೇಕು ಹ್ಮ ಮತ್ತೆ ಎಳ್ಳ. ಎಳ್ಳು. ಏಲಕ್ಕಿ ಅದೆಲ್ಲಾ ಸ್ವಲ್ಪ. ಪಾಕು. ಬೇಕು ಫಸ್ಟ್ ಗೆ ಏನ. ಅಂದ್ರೆ ಫಸ್ಟ್ಗೆ ಮೈದಾ ಹಿಟ್ನಾ ನಾದಿ ಇಟ್ಕೋಬೇಕು.
ಹಾ ಹೌದಾ ಅದೇನಾರು ಸ್ವಲ್ಪ ಹೊತ್ತು ಬಿಡ್ಬೇಕಾ ಅದು ಎಲ್ಲಾ ಕಲಸಿ ಆದ್ಮೇಲೆ.
ಕಲ್ಸಿ ಬಿಡ್ಬೇಕ ಅದು. ಕಲ್ಸಿ ಇಟ್ಟು ಆಮೇಲೆ ಸಪ್ರೇಟ್ ಅದು. ಪುಟಾಣಿ ಹಿಟ್ಟ ಇರತ್ತಲ್ವಾ. ಅದಕ್ಕೆ ಬೆಲ್ಲ ಎಲ್ಲಾ. ನಾವು ಮಿಕ್ಸಿಗೆ ಹಾಕೋಬೇಕು. ಫುಲ್ ಆ ಆ ಅದೆಲ್ಲಾ ಮಿಕ್ಸಿಗ ಹಾಕ. ಹಾಕೊಂಡಿ. ಮತ್ತೆ ಇದನ ಸ್ವಲ್ಪ ಹನ ಇಷ್ಟಿಷ್ಟೇ ಇಷ್ಟಿಷ್ಟೇ ಎಲ್ಲೇ ತರ ಲಟಿಸ್ಬೇಕು ಮೈದಾ ನಾ.
ಹಾ.
ಆ ಅದ್ ನಂಗ್ಲಟ್ಸಿ ಆಮೇಲೆ ಅದು ಏನ್ ಇದ್ ಮಾಡಿರ್ತಿರಲ್ವ ಪುಟಾಣಿಟ್ಟಿಂದ ಪೌಡ್ರ್ ಮಾಡ್ಕೊಂಡಿದೀವಲ್ಲ ಅದ್ನ ಹಾಕಿ ಮತ್ತೆ ಹಿಂಗ್ ಮಡ್ಚ್ಬೇಕು. ಮಡ್ಚಿ ಒಂದ್ ಬಾಳ್ ಲ್ಲಿ ಎಣ್ಣೆ ಕರೆಯಕ್ ಇಟ್ಟು ಕರ್ದ್ರೆ
ಹಾ ಹೌದ ಇದ್ ಎಷ್ಟು ದಿನ ಇತ್ ತಿನ್ಬೋದು ಅಂದ್ರೆ ಜಾಸ್
ಹಾ ಅದನ್ನ ಹ್ಮ ಇಡ್ಬೋದು ಒಂದ್ ಅ ಹತ್ತು ದಿನ ಆದ್ರೂ ಇಡ್ಬೋದು ಹದ್ನೈದು ದಿನಾನು ಇಡ್ಬೋದು ಅದು ಇಟ್ಟು ತಿನ್ಬೋದು.
ಹೌದಾ ಹ ನೀನವತ್ತ್ ತ್ತೆನೋ ಚಿಕನ್ ಮಾಡೋದ್ ಹೆಂಗೆ ಎನೋ ಫ್ರೈ ಮಾಡೋದೆಂಗೆ ಅಂತ ಏನೋ ಮೆಸೇಜ್ ಹಾಕ್ತಿದ್ದಲ್ಲ ನಂಗೆ
ಚೆನ್ನಾಗ್ ಮಾಡ್ತಿದ್ರು ಕಣಿ ಚಿಕ್ ಕ್ಕನು ಹ್ಮ್ ಅದೇನೋ ರಕ್ ತ್ತದೇನೋ ಫ್ರೈ ಮಾಡ್ತಿರಲ್ಲ.
ಹೌದ?
ಹ್ಮ್, ಅದು ಮಸ್ತ್ ಇತ್ತು, ನಿಮ್ಮಮ್ಮ ಕೈ ರುಚಿ.
ಹೌದಾ? ಹ್ಮ ನನ್ಗೂ ಗೊತ್ತು
ಹ್ಮ್ ಬೇಕಿತ್ತು. ಹ್ಮ ನಮ್ ತಂಗಿಗ್ ಸ್ವಲ್ಪ ಬೇಕಿತ್ತಂ ಮತ್ತೆ
ಹೌದಾ? ಮಾಡ್ಬೇಕೆಂದ್ರೆ ಈಗ ಚಿಕನ್ ಫ್ರೈ ಏನ್ ಮಾಡ ಬೇಕಂದ್ರೆ ಫಸ್ಟ್ ಒಂದ ಬಾಂಡ್ಲಿಗೆ ಎಣ್ಣೆ ಬೇಕು, ಮತ್ತೆ ಶುಂಠಿ ಮ ಬೆಳ್ಳುಳ್ಳಿ ಪೇಸ್ಟು, ಅದು ಎಣ್ಣೆ ಕಾಯ್ದಾದ್ಮೇಲೆ ಅದ್ ಹಾಕ್ಬೇಕು ಅದೆಲ್ಲ ಫ್ರೈ ಆದ್ಮೇಲೆ, ಮತ್ತೆ ಈರುಳ್ಳಿ ಮತ್ತೆ ಕ್ಯಾಪ್ಸಿ ಅದೆಲ್ಲ ಹಾಕ್ಬೇಕು. ಅದೆಲ್ಲ ಫ್ರೈ ಆದ್ಮೇಲೆ ಚೆನ್ನಾಗಿ, ಮತ್ತೆ ಚಿಕನ್ ಹಾಕಿ, ಅದಕ್ಕೆ ಚಿಕನ್ ಮಸಾಲ ಅಂತ ಬರುತ್ತೆ ಅದು, ಮತ್ತೆ ಪೆಪ್ಪರ್ ಪೌಡರ್ ಮತ್ತೆ ದನಿ ಪುಡಿ ಎಲ್ಲ ಹಾಕಿ ಅದ್ ಎಣ್ಣೆ ಎಲ್ಲಾ ಬಿಟ್ಕೊಳ್ಳ, ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಬೇಕ್ ಚೆನ್ನಾಗದು
ಹಾ, ಫ್ರೈ ಮಾಡ್ಬಿಟ್ಟಿ ಆಮೇಲೆ ಮಸಾಲೆ ಎಲ್ಲಾ
ಹೂ.. ಮಸ್ ಮಸಾಲೆ ಎಲ್ಲಾ ಹಾಕಾದ್ಮೇಲೆ ಮತ್ತೆ ಸ್ವಲ್ಪ ಒಂದ್ ಸ್ವಲ್ಪ ಬೆಯ್ಯಕ್ ಬಿಡ್ಬೇಕದು.
ಅಂದ್ರೆ ಅಂದ್ರೆ ಫ್ರೈ ಮಾಡುವಾಗ ಏನಾದ್ರು ಕಲರ್ ಚೇಂಜ್ ಆಗ್ಬೇಕ ಅದರ್ದು?
ಅದು ಚೇಂಜ್ ಆಗುತ್ ಸ್ವಲ್ಪ, ಅದೆಲ್ಲ ಸ್ವಲ್ಪ ಬ್ರೌನಿ ಟೈಪ್, ಒಂಥರ ಕಲರ್ ಚೇಂಜ್ ಆಗುತ್ತೆ. ಫಸ್ಟಿಗೆ ಚಿಕನ್ಗೂ ಆಮೇಲೆ ಬೇಯ್ದ್ ಆದ್ಮೇಲು ಅದ್ಮೇಲೆ, ಅದ ಎಲ್ಲಾ ಮ ಅದ್ರ ಜೊತೆಗೆ ಅದೆಲ್ಲ ಎಲ್ಲಾ ಆದ್ಮೇಲೆ, ಒಂದ್ ಸ್ವಲ್ಪ ಐದ್ ನಿಮಿಷ ಬಿಡ್ಬೇಕು ಬಿಟ್ಟಾದ್ಮೇಲೆ ಅದ್ರ ಜೊತೆಗೆ ಚಪಾತಿ ಅಥವಾ ರೈಸು ಬಿಸಿ ಬಿಸಿದ್ ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ.
ಹ್ಮ.. ರೊಟ್ಟಿನೂ ತಿನ್ಬೋದಲ್
ಹ್ಮ ಹ ತಿನ್ ತಿನ್ಬೋದು ನಿಮ್ ಸೈಡ್ ಜೋಳದ ರೊಟ್ಟಿ ಎಲ್ಲ ಜಾಸ್ತಿ ಮಾಡೋದು.
ಹ್ಮ ರೊಟ್ಟೇನು ತಿನ್ಬೋದು ಮತ್ತೆ ಮುದ್ದೇನು ತಿನ್ಬೋದು ಮುದ್ದೆ ಚೆನ್ನಾಗಿರುತ್ತಂತೆ ಚಿಕನ್ ಜೊತೆಗೆ
ಚೆನ್ನಾಗಿರುತ್ತೆ ಬಟ್ ಆದ್ರೂ ನಿಮ್ ಸೈಡ್ ಲ್ಲಿ ಮುದ್ದಗಿಂದ ಜಾಸ್ತಿ ರೊಟ್ಟಿನೇ ಮಾಡ್ತಾರಲ್ಲಾ
ಹ್ಮ್ ರೊಟ್ಟಿ ಮಾಡ್ತಾರೆ ಮುದ್ದೆನು ಮಾಡ್ತಾರೆ ಆ ಚಿ ಚಿಕನ್ ಸಾಂಬಾರ್ ಎಲ್ಲಾ ಮಾಡ್ದಾಗ ಮುದ್ದೇನು ಚೆನ್ನಾಗಿರುತ್ತಂತೆ
ಹ ಹೌದಾ ನಮ್ ಸೈಡ್ ಏನ್ ತುಪ್ಪ ಏನ್ ಯೂಸ್ ಮಾಡಲ್ಲ ನಿಮ್ ಸೈಡ್ ಜಾಸ್ತಿ ಖಾರ ಯೂಸ್ ಮಾಡ್ತಾರಲ್ಲ ಅದಕ್ಕೆ ತುಪ್ಪ ಹಾಕೊಂಡು ತಿಂತಾರ ಅಸ
ಹ್ಮ್ ಹೌದು ಖಾರ ಸ್ವಲ್ಪ ಜಾಸ್ತಿ ಇದ್ರನೆ ನಮ್ ಕಡೆ ಊಟ
ಹ್ಮ್ ಮತ್ತೇನು ಕಬಾಬ್ ಏನ ಮಾಡದು ತಿಂಗಿ ಅಂತ ಏನು ಅಂತಿದ್ದ ಇವತ್ತು
ಕಬಾಬ್ ಅಲ್ಲ ಕಣೆ ಅದು ರಕ್ತದ ಫ್ರೈ ರಕ್ತ
ಹ ದಲ್ಲಳ ಅದ್ ಹೆಂಗ್ ಮಾಡ್ಬೇಕಂದ್ರೆ ಮಾಮೂಲಿಗ ರಕ್ತ ಇರುತ್ತೆಲ್ಲಾ ಅದ ಬೇಯಿಸಬೇಕು ಬಿಸ ನೀರಲ್ಲಿ ಅದು ಬೆಂದಾದ್ಮೇಲೆ ಎಲ್ಲಾ ಫುಲ್ ಮೇಲ್ಗಡೆ ಬರುತ್ತೆ ಅದು ಗಟ್ಟಿ ಆಗುತ್ತೆ ಅದೆಲ್ಲ ಸಪ್ರೇಟ್ ನೀರೆಲ್ಲರ್ ಹೊರಗ ಹೊರ್ಗಡೆ ಹೊರ್ಗಡೆ ಹಾಕಿ ಆ ರಕ್ತನ ಸಪಲೇಟ್ ಪಲೇಟ್ ಹೋಗತದೆ ಇಟ್ಟಿಯದೆಲ್ಲಾ ಕಟ್ ಮಾಡ್ಬೇಕು ಚೆನ್ನಾಗೆ
ಹಾ ಹಾ ಕಟ್ ಮಾಡಿ ಬೇಯಸದಾ
ಫಸ್ಟೇ ಬೇಯ ಬೇಯಿಸಿ ಇರ್ಬೇಕ ಅದು ಬೇಯ್ ಆದ್ಮೇಲೆ ಆಮೇಲೆ ಕಟ್ ಮಾಡಬೇಕು ಸಪ್ರೇಟ್ ನಡಿ ಮತ್ತೆ ಮಾಮೂಲಿ ಬಾಳಿಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬೇಕು ಬೆಳ್ಳು ಇದು ಮೆಣ್ಸಿನ್ಕಾಯಿ
ಹ ಓ ಹಂಗೆ ಎಲ್ಲಾ ಅಂದ್ರೆ ಇವಾಗ ಚಿಕ್ ಕ್ಕನ್ ಹೆಂಗ ಹಾತಿವ ಹಂಗೆ ಒಗ್ಗರಣೆ ಆಗ್ತ
ಹ್ಮ ಹಂಗೆ ಹಾಕ್ಬೇಕು ಹ್ಮ್ ಮತ್ತೆ ಈಗ ಏನಾರ ಮೊಟ್ಟೆ ಜಾಸ್ತಿ ಜನಕ್ ಬೇಕ ಅಂತ ಅಂದ್ರೆದು ಈಗ ಮೊಟ್ಟೆನೂ ಬಿಡ್ತಾರೆ ಬಿಡವ್ರು ಮೋಟೆ ನ ಹಾಕಿ ಅದ್ನು ಚನ್ನಗಿ
ಓ ಅಂದ್ರೆ ರಕ್ತದ ಜೊತೆ ಮೊಟ್ಟ ಟೆನು ಹ್ಮ್ ಚೆನ್ನಾಗಿರುತ್ತೆ ಹೌದು ಅವತ್ತು ನಿಮ್ಮ ಅಮ್ಮ ಅವ್ರು ಮಾಡಿದ್ರಲ್ವ ಆಚ ಚೆನ್ನಾಗಿತ್ತು
ಹ್ಮ್ ಅದಿಕ್ಕೆ ನಿನ್ ಕೇಳ್ತಿದ್ದಲ್ಲ ಹ್ಮ್ ಹೌದು ಆಮೇಲೆ ಅದೆಲ್ಲ ಚೆನ್ನಾಗ ಆದ್ಮೇಲೆ ಮೇಲ್ ಸ್ವಲ್ಪ ಕಾಯಿ ತುರಿನೂ ಹಾಕ್ತಾರೆ.
ಓ ಕಾಯ್ತುರಿ ಹಾ
ಹ್ಮ ಕಾಯ- ತುರಿ ಹಾಕ್ ನಮ್ ಸೈಡ್ ಆಲ್ಮೋಸ್ಟ್ ಹ್ಮ್ ಹ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತದು ಆಲ್ಮೋಸ್ಟ್ ನಮ್ ಸೈಡ್ ನಾನ್ ವೆಜ್ ಎಲ್ಲ ಎಲ್ಲ ಮಾಡ ಹ್ಮ ಚೆನ್ನಾಗಿರುತ್ತೆ ಹ್ಮ್ ಹ್ಮ್
ತಿಂಡಿ ಜಾಸ್ತಿ ಮಾಡೋದು ನಾ ಹಬ್ಬಕ್ಕೆಲ್ಲಾ ಸಿಹಿ ತಿಂಡಿನೇ
ಹೌದಾ ಏನೇನ್ ಸಿಹ ತಿಂಡಿ ಮಾಡ್ತರಾ ಜಾಸ್ತಿ
ಅಂದ್ರೆ ಸಿಹಿ ತಿಂಡಿ ಅಂದ್ರೆ ಕಷ್ಟದ ಜೊತೆ ಸುಖಾನ ಇರ್ಬೇಕಂತ ಹಂಗೆ.
ಹೌದ. ನಮ್ ಸೈಡು ಯು
ಕೈ ಮಾತ್ರ ಇರಬಾರ್ದು ಅಂತ ಇವಾಗ ಯುಗಾದಿಗೆಲ್ಲ ಕೊಡಲ್ವಾ ಬೇವು ಬೆಲ್ಲ ಅಂತ ಅಂದ್ರೆ ಕಷ್ಟ ಜೊತೆ ಸುಖಾನೂ ಸಿಗ್ಲಿ ಅಂತ ಬರ ಕಷ್ಟಗಳೇ ಇರ್ಬಾರ್ದು. ಕಹಿ ವಿಷಯ ಎಲ್ಲ ಬಿಟ್ಟು ಸಿಹಿ ವಿಷಯ. ವಿಷಯಗಳನ್ನ ಸಿಹಿ ಆಗಿರ್ಲಿ ಜೀವನ ಅಂತ ಹಂಗೆ ಏನೇ ಹಬ್ಬ ಮಾಡಿದ್ರುನು ಹಂಗ್ ಮಾಡೋದು.
ಆದ್ರೂ ನಮ್ ಸೈಡ್ ಜಾಸ್ತಿ ನಾನ್ ವೆಜ್ಸ್ ತಿಂತಾರಪ್ಪಾ ಬಿಸಿ ತಿಂಡಿಗಳ ಎಲ್ಲಾ ಅಷ್ಟು ಮಾಡಲ್ಲ ಅದಕ್ಕೆ ನಮ್ದ ಅಷ್ಟ್ ನಮ್ ಸೈಡ್ ಅಷ್ಟೊಂದ್ ಮಾಡಲ್ಲಲ್ಲ ನಿಮ್ ಜಾಸ್ತಿ ಯೂಸ್ ಜಾಸ್ತಿ ಮಾಡ್ತರಲ್ಲ ನಿಮ್ ಸೈಡ್ ಅದಿಕ್ಕೆ ಕೇಳೋಣ ಒಂದ್ಸಲ ಕೇಳೋಣ ನಾನು. ನಮ್ ರಿಲೇಷನ್ ಮನೆಗ್ ಹೋಗ್ತಿದ್ದೆ ಅವ್ರಗೇನ ಹುಸಾರಿ ಇರ್ಲಿಕ್ಕೆ ಅಂತೆ ಸ್ವಲ್ಪ ಏನಾರ ಸಿಹಿ ತಿಂಡಿ ಮತ್ತೆ ಇದು ಹಣ್ಣುಗಳು.
ಮತ್ತೆ ತರ ತರ ಇರುತ್ತೆ ಇನ್ನ.
ಏನು ಯಾವ್ದಾರೂ ಒಂದ್ ಹೇಳುವ
ಮತ್ತೆ ಇನ್ನೊಂದ ಏನಂದ್ರೆ ನಮ ಕಡೆ ಇಟ್ಟು ತಿನ್ನದಂದ್ರೆ ಜಾಸ್ತಿ ದಿನ ಇವಾಗ ಎಂಟು ದಿನ ಹಂಗೆಲ್ಲ ಇಟ್ಟು ತಿನ್ನದಂದ್ರೆ ಶೇಂಗಾ ಹೋಳ್ಗೆ ಅಂತ ಮಾಡ್ತಾರೆ ಫಸ್ಟು ಶಂಗಾ. ಶೇಂಗಾ ನಾವು ಉರಿಬೇಕು-
ಹೌದಾ.
ಹ ಉರುದು ಅವನು ಇನ್ನ ಸ್ವಲ್ಪ ಸಣ್ಣೆ ಸ್ವಲ್ಪ ಹೌದಲ್ವಾ ನನಂಗೆ ಮಿಕ್ಸಿ ಹಾಕ್ಬೇಕು. ಬೆಲ್ಲದ ಜೊತೆಗೆ ಮಿಕ್ಸಿಗೆ ಹಾಕಿ ಮತ್ತೆ ಸ್ವಲ್ಪ. ಫಸ್ಟ್ ಗೆ ಮೈದಾ ನಾದ್ ಇಟ್ಕೋಬೇಕು.
ಹೌದಾ ಅದಕ್ಕೂ ಹ್ಮ್ ಹೋಳಗೆ ಇದು ಕರ್ಜಿಕ ಈಗ ನಂಗೆ ಅದುಕ್ಕೂ ನಾದಿ
ಹಾ ಕರ್ಜಿಕಾಯಿಗೆ ಅಂದ್ರೆ ಸ್ವಲ್ಪ ಗಟ್ಟಿನ ಹತೀವಿ ಹೋಳ್ಗಗ ಅಂದ್ರೆ ಸ್ವಲ್ಪ ಮೆತ್ತಗ್ ನಾದಬೇಕು
ಹೌದಾ ಆ
ಓ ನಾದಿ ಆಮೇಲೆ ಅದ್ನೇನ್ ಮೆಕ್ಸಿ ಹಾಕಿ ಇಕೊಂಡಿರ್ತೇವಲ್ಲಾ ಶೇಂಗಾ ಎಲ್ಲಾ ಅದಕ್ಕೆ ಸ್ವಲ್ಪ ಆ ಬೆಲ್ಲ ಎಲ್ಲಾ ಮಿಕ್ಸ್ ಮಾಡಿ ಹಾಕಿಟ್ಕೊಂಡ್ರಿ ವಿ ಅದ್ನಾ ಅದು ಸಣ್ಣ ಸಣದು ಸ್ವಲ್ಪ್ ಮೈದಾನ ಸ್ವಲ್ಪ ಸ್ವಲ್ಪೇ ತಗೊಂಡು ಅದ್ರಲ್ಲಿ ಆ ಸಿಹಿ ಏನ್ ಮಾಡಿರ್ತೀವಲ್ಲಾ ಅದ್ನ ತುಂಬಿ ಆಮೇಲೆ ಅದನ್ನ ಮಡಸಿ ಮತ್ತೆ ಮತ್ತೆ ಅದ್ನಲ್ ಲಟ್ಟಿಸ್ಬೇಕು ರೌಂಡ್ಗೆ ಲಟ್ಸಿ ಮತ್ತೆ ಮತ್ತೆ ಬೇಯಿಸಬೇಕು ಅಷ್ಟೇ ಬೇಯಸ್ಬೇಕು ಸ್ವಲ್ಪ ಎಣ್ಣೆ ಹಚ್ಚಿ ಆ ಎಣ್ಣೆ ಹಚ್ಚಿಲ್ಲ ಅಂದ್ರರು ನಡಿಯುತ್ತೆ ಯಾಕಂದ್ರೆ ಶೇಂಗಾದಲ್ಲೇ ಎಣ್ಣೆ ಅಂಶ ಜಾಸ್ತಿ ತಿರು
ಹೌದಾ ಇದು ಶೇಂಗಾ ಹೋಳಿಗೆಗೆ ತುಪ್ಪ ತಿಂದ್ರೆ ಚೆನ್ನಾಗಿರುತ್ತೆ ಅಥವಾ ಹಾಲು ಬಿಡ್ಕಂಡು ತಿಂದ್ರೆ ಚೆನ್ನಾಗಿರುತ್ತೆ
ತುಪ್ಪ ತುಪ್ಪ ಹಾಕೊ ತಿಂದ್ರೆ ಚೆನ್ನಾಗಿರುತ್ತೆ ಹಾಲಿಂಕಿನ ಹಾಲ ಏನಕ್ ಹಾಕೋಬೇಕಂದ್ರೆ ಇವಾಗ ಕರ್ಜಿಕಾಯಿಗೆ ಹಾಲು ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಓ ಮತ್ತೆ ಇದ್ರೊಳಗೆ ಮಾಡ್ತ ರ್ತರಲ್ವಾ ಬೆಳೆ ಒಳಗೆ ಅದಕ್ಕೆ ಆಲೋ ಚೆನ್ನಾಗಿರುತ್ತೆ ಆ ಶೇಂಗಾ ಹೋಳ್ಗೆ ಎಳ್ಳ ಹೋಳ್ಗೆ ಗೆ ಇವಕ್ಕೆಲ್ಲಾ ತುಪ್ಪ ಇದ್ರೆ ಚೆನ್ನಾಗಿರುತ್ತೆ
ಹೌದ ಹ ಹಾ ಮತ್ತೆ ಮನೇಯಲ್ಲಿ ಅಪ್ಪ ಅಮ್ಮ ಎಲ್ಲಾ ಆರಾಮಾ
ಹ್ಮ್ ಆರಾಮಿದಾರ ನೋಡ್ ನಿಮ್ ಮನೇಲಿ ಆರಾಮಾ ಆತ್ತು ನಿಮ್ಮ್ನೆ ಕಡೆ ಬಂದಿದ್ವ ತೆಂಗಿನ ತೋಟ ಎಲ್ಲಾ ಹೋಗಿದ್ವಲ್ಲಾ ಚೆನ್ನಾಗಿತ್ತ ಅವತ್ತು
ಹೌದಲ್ಲಾ ನೆಕ್ಸ್ಟ್ ನಾನು ನಿಮ್ ಸೈಡ್ ಬರೋಣ ಅಂತ ಅನ್ಕತಿದ್ದೀನಿ ಬಟ್ ಟೈಮೇ ಸಿ
ಹ್ಮ್ ಬಾ ಬಾ ನೆಕ್ಸ್ ನಮ್ಮೂರಲ್ಲಿ ಜಾತ್ರೆ ಇದೆ ಒಂದು ಜಾತ್ರೆ ನಡೆಯತ್ತೆ
ಹಾ
ಅವಾಗ ಬರುವಂತೆ ನ ಅಜ್ಜಿಯ ಅವರು ಎಲ್ಲಾ ಬಂದಿರ್ತಾರೆ ಚೆನ್ನಾಗಿರುತ್ತೆ ಹ ಜಾತ್ರೆ ದೊಡ್ಡದಾಗ ಆಗುತ್ತದು
ಹಾ ಬರ್ತೀನಿ ಬರ್ತೀನಿ
ತಿಂಡಿ ಮಾಡಿರ್ತಾರ ಬಾ ಅಲ್ಲಿ
ಹ್ಮ್ ಬರ್ತೀನಿ ನಾನ್ ನಮ ನನ್ಗು ನಿಮ್ ನೋಡ್ಬೇಕಕ್ ಅಂತ ಅನ್ಸ್ಬಿಟ್ಟೈತ್ ಎಷ್ಟೋ ದಿನಗಳಾಯ್ತಲ್ಲ ಆ ಹತ್ತತ್ರ ಎರಡು ವರ್ಷ ಸುಮಾರ ಎರಡು ವರ್ಷ ಆಯ್ತ ಇದಕ್ ನೋಡಿ ಇೆಲ್ಲ
ಓ ಅದಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಎಲ್ ರು ಬಂದಿರ್ತಾರೆ ನಂದು ಹ್ಮ್ ಶಾಲೆಗೆ ಹೇಳ್ತಾರೆ ಎಲ್ರು ಬಂದಿರ್ತಾರೆ
ಹ್ಮ ನಿ್ ಮನೆ ಪಕ್ಕ ನಿಮ್ಮ್ನೆ ಪಕ್ಕ ಇಲ್ವಾ ಭಾಗ್ಯನು ಇರದು
ಹ್ಮ ಹೌದು ನಮ್ಮ್ ಮನೆ ಪಕ್ಕನೇ
ಹೌದುಸಾ
ಹಾ
ಹ್ಮ್ ಮತ್ತೆ ಇನ್ನೇನ್ ವಿಶೇಷಗಳು ಗೊತ್ತುವ ಅಂದ್ರೆ ಅದು ಯಾವಾಗೋ ಒಂದ ಟೈಮ್ ನಿನ್ ಜೊತೆ ಬಂದಿದ್ಲಲ್ಲ ನನ್ನ ಮೀಟ್ ಮಾಡಕ
ಆವ ಗ ಹ್ಮ ಅವಳ್ದು ಮದ್ವೆ ಆಗಿದೆ ಬಿಡು ಮದ್ವೆ ಆಗಿದೆ ಇವಾಗ ಗಂಡನ ಮನೆಗೆ ಹೋಗಿದ್ದಾಳೆ ಹಾ
ಸಮಾಚಾರಗಳು
ಇನ್ನೇನಿಲ್ಲ ನೋಡಿ ಹೇಳ್ಬೇಕೇಕ್ ನೀವೇ ಆದ್ರೆ ಜಾತ್ರೆಗೆ ಬಾ ಮರಿಬೇಡ ಮತ್ತೆ
ಹ್ಮ್ ನೀನ್ೊಂದ್ಸವಲ್ಪ ಕಾಲ್ ಮಾಡಿರ ಹ್ಮ್ ಹ್ಮ್ ನೋಡ್ತೀನಿ ಏನ ಎಕ್ಸಾಮ್ ಇಲ್ಲ ಅಂದ್ರೆ ಬರ್ಬೋದು ಎಕ್ಸಾಮ್ ಏನಾದಾರರು ಇದ್ರೆ ಸ್ವಲ್ಪ ತ ಕಷ್ಟ ಬರಕ್ಕಾಗಲ್ಲ ಇಲ್ಲ ಒ್ಬೇು ಅಂತ ಅಂದಕೊಂಡಾಗ ಸಮಮೀತ್ ಬಿಡುತ್ತೆ
ಹ್ಮ ಈ ಮುಂದಿನ ತಿಂಗಳ ಏನ್ ಎಕ್ಸಾಮ್ ಏನ್ ಇರಲ್ಲ ತಗೋ
ಹ ಮತ್ತೆ ಮಾಡ್ಲಾ ಟೈಮ್ ಆಯ್ತು ನಾನ್ ಇದು ಎಲ್ಲಾ ಮಾಡಿ
ಹಾ ಮತ್ತೆ ಮರದೆ ಬಾ ಆಯ್ತು
ಹಾ ಬರ್ತ ನೀನ್ ಬರ್ತೀನಿ
ಹ್ಮ ಹ